ಹಲೋ
ಹಾ ಏನಿಲ್ಲಪ್ಪಾ ಏನು ಏನ್ ನಡೀತಾ ಇದೆ ಸಂದೀಪ್
ಆಯ್ತಾ ಊಟಾ
ಹ್ಮ್ ಆಯ್ತ್
ಸಮಾಚಾರ ಹಾ
ಸೈಜ್ ತ್ರೀಗೆ ಚೇಂಜ್ ಓವರಂತೆ ನೈನ್ ನೈಟಿಗೆ
ಏ ಯಾರ್ ಹೇಳಿದು
ಹ್ಮ್ ಹ ಸಿಕ್ಸ್ ನೈನ್ಟಿವು
ಸಿಕ್ಸ್ ನೈನ್ಟಿ ಸೈಜ ಫೈವ ಒನ್ನ್ ಸೈಜ್ ತ್ರಿ ಆಕ್ಕಡೆ ಕಾಲಾಲೈನ ನಿಂತಕೊಂಡವರು
ಹಾ ರೈಟ್ ರೈಟ್ ರೈಟ್ ರೈಟ್
ಎಷ್ಟ್ ಮಾಡ್ರಿ ಇನ್ನ ಸೈಜ್ ಫೋರ್ ಇನ ಎಷ್ಟ ಉಳ್ಕತ್
ಸೈಜ್ ಫೋರ್ ಅಲ್ಲೂ ಯಾವ್ದ ಎಮ್ ತ್ರೀ ನಲ್ವತ್ ನಂಬರ್ ಹಂಗೆ ಅವ್ರಿಗ ಕೊಟ್ಟ ಬಂದಿವಿ
ನಲವತ್ತೊ ಬರಲ್ಲ ಹದ್ನಾರು ಲಕ್ಷ ಮಾಡಕ್ ಆಗಲ್ಲ ರೀ ಅದು
ಹದ್ನಾರ ಅಷ್ಟೇನ
ಹಾ
ನಾವ್ ಹತ್ ನಂಬರ್ ವಿಪ ಹಾಕಿ
ಅದೇ ಎಮ್ ತ್ರಿ ನಾ
ಹ್ಮ್
ಎಮ್ ತ್ರಿ ಯಾಕಿದ್ರಾ
ಹ್ಮ್ ಇಪ್ಪತ್ತ್ ನಂಬರ್ ಹಾಕಿದ್ವಿ
ಅಂಗಾರ ಇನ್ನ ಆರ್ ನಂಬರ್ ಮಾಡಬೇಕಣ
ಹ್ಮ್ ಮತ್ತೆ ಅವ್ರಿಗೆ ಹೆಂಗೆ ಏನೋ ಹೇಳಿದಿಯಾ ಇಲ್ಲ
ಯಾರಿಗೆ
ಹಾ ರಮೇಶ್ಗೆ ಗೊತ್ತುತ್ತಾನೆ
ನಾನ ಇವನ್ ಪ್ರಶಾಂತಂಗ ಹೇಳಿದ್ದೆ
ಅವನು ಅವನಿಗೆ ಅವನು ನಲ್ವತ್ ಮಾಡ್ಬೋದು ಅಂತ ಹೇಳಿದ್ದ
ಯಾರು
ಪ್ರಶಾಂತ
ನಲ್ತ್ವತ್ತ ಮಾಡ್ಬೋದಂದಿದ್ ಇಲ್ಲಲ್ಲ
ಮತ್ತೆ
ಎಷ್ಟ್ ಇನ್ ಪುಟ್ಟ ಹಾಕಿದ್ರಿ
ನಾವು ಐವತ್ತೈದು ಐವತ್ತೈದು.
ಪರವಾಗಿರ ಅಂದ್ರೆ ಐವತೈದು ದೊಡ್ಡದ ಇದ್ರೆ. ಅದ ಇದು ಇಷ್ಟ ಹಾಕಿರಿ ರೆಗ್ಯುಲರ್
ರೆಗ್ಯುಲರ್ ಫಸ್ಟ್ ಎಲ್ಲ ಬೈಡನೇ ಬಿಡು
ಹ ಬೈಡು ನೇ
ಹ್ಮ್ ರೆಗ್ಯುಲರ ಈದು. ಅವರು ಒಂದ್ಐದ್ ನಂಬರ್ ಬಿಟ್ಟು ಹೋಗಿದ್ರು ಅಷ್ಟೇ ಅದ್ರಲ್ಲಿ ವಿಪ್ಪು ಬಿಟ್ಟು ಹೋಗಿದ್ರು.
ಅದೇ ಎಲ್ ಕೆ ಮೂವತ್ ನಂಬರ್ ಪ್ಲಯಾನ್ ಅಂತಲ್ಲ ಅದಾ.
ಹ್ಮ್ ಅದು ಅದು ಮಾಡ್ಕೊಂಡು ಒಂದ್ ಎರಡ ತಳಗಡೆ... ಹು ಸಿಕ್ಸ್ ಟೆನ್ದ ಇತ್ತಲ್ಲಾ. ಹತ್ತತ್ ನಂಬರ್ ಎರಡು ಹ ಹ್ಮ್ ಅದು ಮಾಡಿದ್ವಿ.
ಹ್ಮ
ಕಂಪ್ಲೀಟ್ ಅದ್ರ ಅಷ್ಟಲ್ಲೇ ಐವತ್ತೈದು ಆಯ್ತು ಮತ್ತೆ ಹತ್ ನಂಬರ್ ಎಂ ತ್ರಿ ಹಾಕಿದ್ವಿ.
ಹ ಹಂಗಾರೆ ಐವಎಷ್ಟ ಐವತ್ತೈದ್ ಹೊಡ್ದಾರ..
ಹ್ಮ್ ಇವತ್ತು ಬಾಸ್ ಏನು ಸೆಕೆ ಈಗ ಅದೇ ಅವ್ರಿಗೆ ನಾನು ಹೇಳಿದ ಇದ್ದೀನಿ ನೋಡಪ್ಪ ಎಮ್ ಎಸ್ಗೆ ಕೇಳು ಯಾವ್ದ್ ಎಷ್ಟ್ ಮಾಡ್ಬೇಕು ಅದ ಅಷ್ಟೇ ಮಾಡಿ ಇಲ್ಲಾಂದ್ರೆ ಸುಮ್ನೆ ಯಾವ್ದೋ ಜಾಸ್ತಿ ಎಕ್ಸ್ಟ್ರಾ ಪ್ರಿಪ್ರೇಷನ್ ಮಾಡ್ಕೊಂಡು ಇದು ಮಾಡ್ಬೇಡಿ ಅ
ಯಾರು ಹೇಳಿದು
ಹ ನಾನ್ ಹೇಳಿದ್ದು. ಎಷ್ಟ ಆಗತ್ತ ಅಷ್ಟೇ ಮಾಡಿ ಇಲ್ಲಾ ಅಂದ್ರೆ ಸುಮ್ನೆ ಎಲ್ಲಾ ನಲವತ್ ನಂಬರ್ಗೆ ಎಲ್ಲಾ ಮಾಡ್ಕೊಂಡ ಕುಂತ್ಕೊಂಡಿರ್ ಅಂತ..
ಹೌದಾ
ಹ ಇದು ಏನೊ
ಯಾರ ಬಾಸ್ ಅಂತ ಏನೋ ಹೇಳಿದಾರ
ಅ ಬಾಸ್ ಇವತ್ ಸೆಂಕೆಡ್ ಶಿಫ್ಟ್ ಬರ್ ಬಂದಿದಾರ ಅಂತ ಹೇಳಿದ್ರು ಮಧ್ಯಾಹ್ನ ಮತ್ತೆ ಹೋಗ್ಬಿಟ್ಟಿದೆ. ಉಮಾಶಂಕ ಸರ್ ಉಮಾ ಶಂಕರ್ ಸರ್. ನನ್ಗೆ ಇವನು ರಾಜೇಂದ್ರ ಸಾರ್ ಹೇಳಿದ್ದು. ಸರ್ ಯಾರು ಸರ್ ಸೆಕೆಂಡ್ ಅಲ್ಲಿ ಅಂದ್ರೆ ಉಮಾಶಂಕರ್ ಸರ್
ಇದನ್ನ ಯಾಕ್ ಹೇಳದೆ ಸಿಕ್ಸ್ಟನ ನಂಬರ್ ಹ ಓಕೆ ಅಲೋ
ಹ್ಮ್ ಹಾ
ಹ ಏನ ಹೇಳ್ತದೆ ಉಮಾಶಂಕರ್ ಸರು.
ಸೆಕೆಂಡ್ ಶಿಫ್ಟ್ ಬಂದಿದ್ದಾರೆ ಅಂತ ನನಗ್ ಹೇಳಲ್ಲ.
ಯಾರು
ರಾಜೇಂದ್ರ ಸರ್..
ಹಾ
ಆಮೇಲ್ ನೋಡಿದ್ರೆ ಅವರೂ ಇಲ್ಲ ಇವರು ಇಲ್ಲ ಯಾರು ಇಲ್ಲ.
ರಸಿಪ್ಟೆ ಹೋಗ್ಬುಟ್ರಾ.
ಹೇ
ಉಮಾಶಂಕರ್ ಸರ್ವ.
ಇಲ್ಲ ಇಲ್ಲ ಇಲ್ಲ ಯಾವ್ರ್ ಜೀಸಿ ಹೋಗಿದ್ರು ನಾನು ರಜಾ ತೊ ಹ ನಾನ್ ರಜೆ ತಗೊಳ್ಳೋಣ ಅಂತ ಆರಾಮಾಗಿ ಕೇಳೋಣ ಅಂತ ನಾನ್ ಪ್ಲಾನ್ ಮಾಡಿದೀನಿ. ಹೋಗಿ ನೋಡಿದ್ರೆ ಅವ್ರು ಇಲ್ಲ ಯಾರು ಇಲ್ಲ.
ಯ ಯಾವತ್ ರಜೆ ಬೇಕಿತ್ತು.
ನನ್ಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು.
ಎಂತುಕೆ.
ಊರ್ಗೆ ಹೋಗ್ತಿದ್ದೀನಿ.
ಏನಿಲ್ಲ ಅಲ್ಲೇ ಮೂವತ್ ರಜ ಖಾಲಿನೇ ಮಾಡ್ಕೊಂಡಿನ್.
ಹೆ ಇಲ್ಲ ನಾನು ಜಸ್ಟ್ ಮೂವತ್ರಲ್ಲಿ ಬರೀ ಎರಡು ಮೂರು ಅಷ್ಟೇ ಆಗ್
ಟ್ರೋಲಿ ಎಲಿಜಿಬಲ್ ಎಷ್ಟಿತ್ತು ಇಪ್ಪತ್ತ ಇಪ್ಪತ್ತೊಂದ.
ನನ್ಗೆ ಇಪ್ಪತ್ತ ಆಆ. ನಿಮ್ಗೆ ಎಷ್ಟ ಇಪ್ಪತ್ತೆರಡು ಕೊಟ್ಟಿದ್ರಲ್ಲ ನನ್ಗೆ. ನಿಮ್ಗೆ ಎಷ್ಟ ಕೊಟ್ಟಿದ್ದು ನಿನ್ ಹ ನನ್ಗೆ ನನ್ಗೂ ಇ ಇಪ್ಪತ್ತೊಂದೆ ಅಷ್ಟೇ ಇಪ್ಪತ್ತೊಂದೆ.
ಹ್ಮ ಮತ್ತೆ ಅಲ್ಲೆ ಎರ್ರ್ಲ್ಲಿ ಮ್ ಗೆ ಅಲ್ಲಿಗೆ ಇಲ್ಲಿಗೆ ಅಂತಾನೆ ಖಾಲಿ ಮಾಡಾಕಿವಿ.
ಹಾ ಎರಡ್ ಟೈಮ್ ಹೋಗಿದ್ದೀನಿ ನಾನ್ ಮೂರ್ ಮೂರ್ ಟೈಮ್ ಎರಡ್ ಟೈಮ್ ಹೋಗಿದ್ದೀನಿ ಮೂರ್ ಮೂರ್ ದಿವ್ಸ. ಆರ್ ದಿನ ಆಯ್ತು. ಆಯ್ತ ಈಗ್ ಇದು ಒಂದ್ಟೈಮ್ ಹೋದ್ರೆ ಆಯ್ತ್ ನೆಕ್ಸ್ಟ್ ಇಯರೆ.
ಇನ್ ಹಬ್ಬ ಗಿಬ್ಬ ಯಾವ್ದ ಗರಿ ಹಬ್ಬ ದೀಪಾವಳಿ.
ದೀಪಾವಳಿಗ್ ಒಂದ್ ಎರಡ್ ದಿನ ಮೂರ್ ದಿನ ಅಷ್ಟೇ. ಇಪ್ಪತ್ ಈಗ ಈಗ್ ನೋಡು ಈಗ್ ಆರ್ ದಿನ ಆಗಿದೆ ಆಲ್ರೆಡಿ.
ಹಾ
ಇಪ್ಪತ್ತೊಂದ್ರಲ್ಲಿ ಆರ್ ತೆಗ್ಯಪ್ಪಾ ಇನ್ನ ಎಷ್ಟ ಉಳಿತು.
ಹ ಹ ಒಂಬತ್ ದಿನ್ ಹು. ಮದ್ವೆ ಮೂರು ಹತ್ಮೂರ್ ಹುಣ್ಸೆ ಮೂರು.
ಹಾ
ಆಮೇಲೆ ದೀಪಾವಳಿ ಮೂರು ಒಂಬತ್ ದಿನ ಆಯ್ತು.
ಹಾ ಈಗ್ ಮೂರು.
ಅದೇ ಒಂದ್ ಹತ್ ದಿನ ತಾನ್ತಯಾ.
ಹ್ಮ್ ಆಮೇಲೆ ಒಂದ್ ಸ್ವಲ್ಪ ಹುಳಿತ್ತ ಅದು ಆಮೇಲೆ ಲಾಸ್ಟಿಗೆ ನೋಡಲ್ಲ.
ಹ್ಮ
ಮತ್ತೆ ಅದು ಈ ಎಲ್ ಅವು ಇವು ಅವಲ್ಲ ಇನ್ನು.
ಹ ವಿಯಲ್ಲೇ ಇರೋದು ಇನ್ನೇನು.
ಹ ಸಿ ಎಲ್ಲ ಅವ್ ಇವ್ ಆರ್ ಐತಲ್ಲ.
ಇವು ನಮಗ್ ಜಿತು ಲೀವ್ ಖಾಲಿ ಮಾಡದ್ರಾಗೆ.
ಯಪ್ಪಾ ಅವ್ನು ಇವ್ನು ಅವನ್ಗಿದ್ದ ಲೆಜೆಂಡು ಗೌರವ್.
ಯಮರ್ಜೆನ್ಸ ನಿನ್ನೆ ಅಪ್ಪಲಾಜಿ ಲೆಟ್ರು ಬರ್ಸ್ಬಿಟ್ಟಾರೆ.
ಹ ಅವ್ನ್ ನೋಡು ಎಂತ ಮಗ ಅವ್ನು.
ಎಳುದ್ನ ನಿನ್ಗೆ.
ನನ್ಗೆ ಅವ್ನು ಹೇಳಿಲ್ಲ ಅಂತೆ ಹೇಳ್ದೇನೆ ಲೀವ್ ಹೆಂಗ್ ತೊಕೊಳೋದು.
ನಿನ್ಗ್ ಯಾರ್ ಹೇಳಿದ್ ಹೇಳು.
ಅವನೇ
ಅವನ ಹೇಳಿದ್ನಾ. ನಾ ಸರ್ ಕೇಳ ಮೂರ್ ದಿನ ಲೀವ್ ಅವ ಹಿಂಗ ಔಟ್ ಪುಟ್ಟು ಚೆನ್ನಪ್ಪ ಸರ್ಗೆ
ಹಾ ಮೂರ್ ದಿನ ಲೀವ್ಗ
ಹಂಗಾಗಿ ನಾನ ಚನ್ನಪ್ಪ ಸರ್ಕ ಕ ಮೂರ ದಿನ ಉಷ ಅಂತ ಮೂರ್ ದಿನ ರಜಾ ಕೆ ಮೂರ ದಿನ ಆದ್ಮೇಲ ಬರ್ಬೇಕ ಅನಾ
ಹಾ
ಆಯ್ತು ಬರ್ನಿಲ್ಲ ಏನೋ ಹುಷಾರ ಅದು ಇನ್ಫಾರಮ್ ಅರ ಮಾಡ್ಬೇಕ ತಾನೇ
ಹಾ
ಇನ್ಫಾಮ ಮಾಡಿಲ್ಲ ಇನ್ಫಾಮ ಆದ ಅಲ್ಲ ಸುಮ್ನೆ ಇಪ್ಪತ್ತ ದಿನ ರಜ ತುದಾನೆ ಯಾರಗೂ ಹೇಳಿಲ್ಲ. ಭೂಪೇನ್ ಸರ್ ಇನ್ಫಾರ್ಮ್ ಮಾಡಿದ್ದನೆ ಅಂತ ಅವ್ ಕೊಂಡಳ ಮೊನ್ನೆ ಇಬ್ಬಳ ಒಂದೇ ದಿನ ಬಂದ್ರು ಅ ಉಮಾಶಂಕ ಸ ಸರ್ ಅ ಸರಿ ಭೂಪೇನ ಸರ್ ಬಂದ್ರು ಅಮ ತಾವತ್ತ ಬಂದ
ಹಾ ಅವತ್ತೇ ಇಬ್ಬರು ಸಿಕ್ಕ ಕೊಂಡಿದ್ದ
ಇಬ್ರು ಅವನ ನಿ ನಾನು ಅಲ್ಲೇ ನಿಂತಿದ್ದ ಸೆಕಂಡ್ ಶಿಫ್ಟ್ ಇಂದಾಗ ಒನ್ ಸೆಕೆಂಡ್ ಶಿಫ್ ಬಂದ ಹ ಅ
ಹಾ
ಉಮಶಂಕರ್ ಸರ್ ಭೂಷಣ ಸರ್ನ ಆ ಇಲ್ಲ ನಾನೇ ಯಾ ಕೊಟ್ಟವಲ್ಲ ಅಂತ ಅಂದೆ ಅವನ ಕರದ್ರು ಐಡಿ ಕಾರ್ಡ್ ಕೊಡ್ಲಿಂದ ಯಾರ ಕೇಳಿದ ಮಾಡಿದೆ ರಿಸೈನ ಲೆಟರ್ ಬರಿ ಅಂತ ಅಂತ ಹೇಳಿ ಹೆಚ್ ಅದ ಕಳ್ಸಿದ್ದು ಆಮೇಲೆ ಹೆಚ್ ಅರ್ ಬಂದಿ
ಹ್ಮ.
ಲಾಸ್ಟ್ ವಾರ್ನಿಂಗ ಹಗೆ ಹಿಂಗ ಅಂತ ಅಪಾಲಜಿ ಲೆಟರ್ ಬರ ಅಂತ ಸರ್ ಅಂದ್ರು. ಮ ಶಂಕರ ಸರ.
ಹ್ಮ.
ಆಮೇಲ ಆತ್ತಿನ ಮಾರ್ನೆ ಬೆಳಿಗ್ ಬರ್ಕೊ ಬಂದಿದ್ದ. ಏನಿದು ಸಬ್ಜೆಕ್ಟ್ ಎಲ್ಲಿದೆ ಏನಿದೆ ಇದು. ಏನ್ ಕಾಟಾಚಾರಕ ಬರ್ದಿದ್ಯಲ ಅಂತ ಅ ಬೈದ ಕಲ್ಸದ. ಮತ್ತ
ಅವ್ನು ಎಷ್ಟ ಕೇರ್ಲೆಸ್ ಮಾರ ಅವನು ಏನು ಇಪ್ಪತ ದಿನಲ್ಲ ರಜೆ ಹಾಕ್ತಾನೆ ಯಾರಿಗ ಏನ್ ಹೇಳಲ್ಲ ಒಂದ್ ಮಾತು ಹೆಂಗೆ
ಎ ಮತ್ತೆ ಮತ್ತೆ ವರ್ಷ ನಾಕ ಸತಿ ಬರ್ಸಿದ್ದಾನ ಅಪಾಲಜಿ ಲೇಟ
ನಾಕ ಸತ ಬರ್ರ ಹ್ಮ ಅವ್ನು ಚೆನ್ನಾಗ ಅಡಾಡ್ಸರು ಅಲ್ಲಿ
ಹ್ಮ.
ಆಟಾಡ್ಸ್ಬಿಟ್ಟು ಇವನ ಪ್ರವೀಣ್ ಎಂತ ಬತೇವಲ್ಲಾ.
ಹ ಪ್ರವೀಣ್ದ ಏನೋ ಸ್ವಲ್ಪ ಸುದ್ದಿ ಕೇಳಿದೀನಿ.
ಅವನು ಏನಾಯ್ತು ನಿನ್ನೆ ಇವತ್ತು ನಿನ್ನೆ ಬಂದಿಲ್ಲ. ಮನ್ನೆ ಏನಾಯ್ತು ಪ್ಯಾಕಿಂಗ್ ಹಾಕೊಂದ ರೂಬತಿದ್ರು.
ಹು
ಹ ಮೊನ್ನೆ ನನ್ನ ಗೌರವಿಂದ. ಗೌರವು ಕ್ಲಾಸ್ ಇತ್ತಲಾ.
ಹು
ಕ್ಲಾಸ್ ಇದಕ್ಕೆ ಅವನು ಎಮ ಎಸ್ ಯ್ಯಾರು ಇಲ್ಲಾ ಅಂತ ಬಿಡಿಸಿ ಗ್ರೂಪ್ ಕ್ಲಾಸ್ ಬದ್ಲಿಯಿಸಿದ್ರೂ. ಗ್ರೂಪಲ್ಲಿ ಗುರು ಸಪ್ರೇಟ್ ನೀಡೋಲ್ಲಾ ಬೆರೋರಿಗೆ ಮಾಡ್ಲಾಕ.
ಹಾ ಹಾ ಗ್ರೂಪಲ್ಲಿ ಮೆಸೇಜ್ ಹಾದ್ರ ನೋಡಿದಾ.
ನಾನೆ ಯಾಪ ಬೇರ ಹುಗ ಪ್ರೇಣ ಅಂತ ಹಬ್ಬಾನ ಅವನು ಅನ್ಕೊಂಡೆ ಆಮೇಲೆ ಬಂದ. ಯೆಯೇ ಎಲ್ಲಾ ಪಾರ್ಟ್ ಕೊಡ್ತಾದೆ ಪ್ಯಾಕಿಂಗ್ ಅದು ವೈರಿಂಗ್ ಬಾಕ್ಸ್ ಕೊಡ್ತಿದ್ದೆ. ಸರ ನೋಡೋ ಉಮಾ ಸರ ಏನಡ್ರಿ ಏನಂತಿಳ್ಕೋಬೇಕು ಇದ್ಯಾ ಪ್ರವೀಣ ಕರದ್. ಸರ್ ಆತರಾ ಅಂದ್ರ ಹೇಳ್ಬೇಕು. ಇಲ್ಲಾ ಸರ್ ಅಂತ ಅಂದೆ.
ಹಾ.
ಅದಿಕ್ಕೆ. ಅವರೇನದ್ರು.
ಹಾ.
ಹಾ ಕರಿಇಲ್ಲಿ ರೆಡ್ಡಿನಂತ ಹೇಳ್ಬಿಟ್ಟು.
ಹಾ.
ಕರ್ದಿ ಅವರು. ಹ ಹೇಳಿ ಎ ಎಂಡ್ರಿ ಇವನ್ ಇವನ್ ಕೈಲಿ ಕೆಲ್ಸ ಮಾಡಸ್ತಾ ಇದೀರಾ. ಬುಲ್ಲಾ ಸರ ಅಭೀ ಬಂದ್ಮೇಲೆ ನಾನು ನೋಡ್ಕತಾರಲ್ಲ ಅಂದ್ರ.
ಕರಿ ಅಕಿನ ಹು.
ಇಲ್ಲಾ ಇಲ್ಲಾ ಅವ್ನ್ ಕಿಟಿಂಗ್ ಮಾಡದ ಯಾರು ಅವನ್ ಮಾಡ್ತಾನ ಆ ಕೆಲ್ಸ. ಹ ಕಿಟ್ಟಿಂಗ್ ಮಾಡೋರ ಕೆಲಸ ಐತಿ ಅವಂಗೆ. ಪ್ರವೀಣ್ ಕೊಡಿ ಅಂತ ಅಂದಬಿಟ್ಟು ಒಂದ ಎರಡ ಮೂರ ಅವರು. ಕಿಪಿಂಗ ಮಾಡ ನನಗ ಎಮ ಎಸ ನನ ಜೊತೆ ಕೊಟ್ಟಿದ್ರು.
ಹಾ
ಆದ್ರೂ ಎಷ್ಟ ಹೇಳಿದೆನು ಸಾಯಬರನ ಕೇಳಿದರು ಆ ಕಡೆಗೆ ಹೋಗಿ ಸಿಟ್ ಮುಗಸ್ತಾನಂತ.
ಹ ಏನೋ ಅಲ್ಲಿ ಏನೋ ಕ್ರಾಸ್ ಆಗೈತೆ ನನಗು ಯಾರು ಹೇಳಿದ್ರು. ಹು ಏನೋ ಆಗೈತಿ ಅಂತ ಹೇಳುದ್ರು ಯಾರೊ. ಹ ಅಲ್ಲಿ ಲೈನಿಗೆ ಹೋಗಿದ್ದೆ ನಾನ ನಿನ್ನೆ ನಿನ್ನೆ ಇಲ್ಲ ನಿನ್ನೆ. ನೋಡಿಲ್ಲ ಅಪ್ಪಿ ಅವಾ.
ಹು ಹು ಇರು ಸರಿಯಾಯ್ತು ಇರು ಮಾಡ್ತೀನಿ ಇರು.
ಹಾ ಹಾಯ್